ಎತ್ತ ಏನ್ ನೋಡಿ ಹಿಂಗ ಒಂದ್ ಫಾರ್ಮ ಜೊತೆಕ್ ಮುಂದ್ಗೇರಂದ ಓದಕಿದ್ವಿ
ಹಾಂ ಏನು ಊಟೋ ಮಾಡಿದ್ದೀರಾ
ಊಟ ಮಾಡಿವಿ ಮತ್ತ ಹಗೆ ಸ್ವಲ್ ತಿರುಗಾಡಿ ಹೋಗ ಕುಂತೀವ ನೋಣ ಹಂಗೆ
ಹ ಬಾಂಗ್ ಬಾದನತ್ತಲ್ಲ ಅದಕ್ಕೆ ಹೆಚ್ಚಿದ್ದೆ
ಅನಐದು ಹಚ್ಚಿದೆ
ಹಾ ಎಲ್ಲಿ ಹಾಸ್ಟಲ್ ಆಗಿದೆ ಏನು
ಹ್ಮ್ ಇಲ್ಲೇ ಹಾಸ್ಟೆಲ್ ಇದ್ದೀನಿ ನೀವೆಲ್ಲಿದ್ದೀಯಾ
ಹೊರೋಗತ್ತು ಸ ಕಾಲಶಮಾಗ ಕಾಲಶಮಾಗಿತಿ ಹೊರನ
ಏನ್ ಕೆಲ್ಸ
ಅವು ಮತ್ತೆ ಹೊಲ್ದ ಇರ್ತಲ್ಲ ಯಾವ ಕಸವ ಕತ್ತ್ರ್ತಾವಸ ಓಹ್ ಮನೆಗೆ ಹಂಗೆಸ್ರಾ ಬುಕ್ ಅದಕ್ಕೆ ಹ ಅಂದ ಮೇಲೆ ಇದೆ
ಹ ಹ ಆದ ಹೋಗ ಮ ಅಲ್ಲಿ ಹೋಗ್ತಾರ ಆದ್ರ
ಹ್ಮ್
ಮನಪಾ ಹೆಂಗಡಿದ್ದ ಆಸಲಾಗ ಸರಿಲ್ ಯಾರದ ಇರುತ್ತ ಬಿಳ್ಗಡೆಗೆ
ಚಲೋ ಆಯ್ತು ಮರ ಮೊನ್ನೆ ಮತ್ತೆ ಅಯ್ಯ ಬಿರಿಯಾನಿ ಗಿರಿಯಿ ಮಾಡ್ಸಿದಿದ್ದ್ ಸುಸ್ತ ಗೆ ಎಲ್ಲಾರು
ಬಿರಿಯಾನಿ ಬಿರಿಯಾನಿ ಪೀಸ್ ಎಲ್ಲರಿಗ ಇನ್ನೊಂದೊಂದೊಂದು ಕೊಟ್ರೆ ನೀ ಎ ಹೇಳ್ ಬಿಟ್ರಿ
ಎಲ್ಲ ಎಸ ಊಟ್ಟ ಕೂಡ ಅಜಿ ಎಲ್ಲ ಎಲ್ಲ ಟಾಫರ್
ಯಾರ ಲಾಸ್ಟ್ ಐನಾರು ಸ್ವಲ್ಪ ಬೇಸ್ ಕಡೆ ಬಿದ್ದಿದ್ದು ಅಂತ ಅಲ್ಲಿ
ಲಾಸ್ಟ್ ಮತ್ತೆ ಇದ್ದರು ಹಂಗೆ ಮತ್ತೆ ಅನ ಮಾರ ಮಾಡುತ್ತೆ
ಹ ಈ ಅಲ್ಲಗೊಕಸು ರೈಸ್ ನಾಗ
ಎಲ್ಲ ಅಲ್ಲ ಅವ್ರು ಊಟ ಮಾಡಕ್ ಎಲ್ಲ ಸೀನಿಯರ್ಗಳು ಅವ್ರು ಊಟ ಮಾಡಿದ್ಯಾಗ ನಮ್ ಹಕ್ಕದಲ್ಲ
ಹ್ಮ್ ಆ ರೈಸ್ ಏನು ಒಂದು ನಗಳು ಹಾಕ್ರ ಏೊಂದಂದು ತುತ್ತಾಕ್ರೆ
ಏ ಏನ್ ತುತ್ತಲ ಬೊತ್ತಲ ಪುಟ್ಟಿ ಪುಟ್ಟಿ ಮುಂದ ಇಟ್ಟ ರೈಸ್ ಅಂದ್ರ ರೈಸ್ ಪೂರ ಅನ್ಲಿಮಿಟೆಡ್ ಸಬ್ ಚಿಕನ್ದಾಗ ಲಾಸ್ಟ್ ಇದ್ದೋರು ಸಿಕ್ಕಿಲ್ಲ ಅಷ್ಟೇ
ಹೌದ ಪಾ ಸೂರ ಅಂತ ಹುಡವ್ರು ಪಾಪ್ ಕೆ ಚಂದನ್ ಕೆಲಸ ಮಾಡಿ ಸಿಗನ್ ಸಿಗ
ಏನ್ ಮಾಡತಂಗೆ ಎಲ್ಲಾ ಸಿಕ್ಕವ ಅಂದ್ರೆ ಸ್ವಲ್ಪ ಕಡಿಮೆ ಒಂದೊಂದ್ ಸ್ವಲ್ಪ ಅ ಆಗಿರ್ತೋಷ
ಹಾ
ಹ ಮಸ್ತ್ ಆಯತೆ ನೀನ್ ಆಟಗಟ್ ಆಡ್ಸ ಹ ಮಾಡ್ರಿ
ಆಟೋಗಳು ಆಡ್ಸಿದ್ವಿ ಒಂದು ಸಯ ಕಬಡ್ಡಿ ಒ ಸ್ಟಾರ್ಟ್ ಆ ಪ್ರೈಜಿಗೆ ಜಲ್ಲ ತಗಂದ ಪ್ರೈಸ್ನ್ ಕೊಟ್ಟ ಇದು ಮಾಡಿದ್ವಿ ಹ
ಪ್ರೈಸ್ಸ ಕಪ್ ಕೊಟ್ರಿ
ಕಪ್ಪಲ್ಲಾ ಕಾಪಿ ಪೆನ್ನ
ಕಾಪಿ ಪೆನ್
ಹ್ಮ್
ಹ ಮತ್ತ ಯಾವನ ಕಪ್ಪ ಗಿಪ್ ಕೊಟಾನೆನ್ ಅನ್ನಕಂಡೆ ನಾ ಹ್ಮ ಮತ್ತ ಏನ್ ಕೂಟ್ಟರಿ ಲೇ ಮತ್ತ ಏನ್ ಕೂಟ್ರಿ
ಅಲೋ ತಳ್ಳಿ
ಇಡ್ಲಿ ಯಾರ ಮಾಡತ್ತ ಇಡ್ಲಿ ಅಂದ್ರೆ ಮತ್ತನಾರ ಈಗೆ ಹ
ಅಲ್ಲೇ ಮಗ ಇದು ಯಾವ ಪಿ ಸಿ ಬುಕ್ಕ ತರಿಸಿದಾನ ಯಾವ ಪಿಸಿ ಪಿಸಿ
ಬಾ ನಾಳೆ ಹೋಗಿ ತಮ್ಮಬರಮ್ಮ ಬಾ
ಬಿಜಾಪುರವ ಹೋಗಿ ತೂಗಂಬರ್ತ ಏನು ಬಿಜಾಪುರ ಹೂಂಟೆನ ದಾರವಾಡ ತಗೊಂಬರ್ತಿ ಹೋಗಿ
ಈ ನಮ್ದನ ಸಿದ ಬಿಜಾಪುರ ನಮ್ದ
ಹೌದಾ
ಬಿಜಪುರ ಹೆಂಗ ಸ್ವಲ್ಪ ಹಂಗ ಗೋಲ ಗುಂಬಜ ನೋಡಿದಂಗ ಆತದ
ಹ್ಮ ಹ್ಮ
ಹಂಗೆ ಗುಂಬಲ್ ಹ ತಿರುಗಾಡ್ಕೊಂಡು ಅವ್ರ ಕರ್ಕೊಂಡ ಹೋಗಿ ಬರ್ತಾರದಾಗ ಸ್ವಲ್ ಹಂ ಅವ್ರ ಕರ್ಕೊಂಡೋಗಿರ ಜೊತಿ ತಿರಗಾಡಿ
ಹ್ಮ್
ಈ ನೋಡ್ಕೊಂಡಗೆರಿಂದ ಬುಕ್ಸ್ ಗಿಕ್ಸ್ ತಗೊಂಡ್ ಬರ್ಬಕ್ ಮತ್ತ
ಯಾವದ ತರಸ್ಲಿ ಬುಕ್ಕ
ಬುಕ್ಕ
ಹ್ಮ್
ಹ ಯಾವ್ ಹೇಳೆನ ಪಾ ನಮ್ಮ ಅಣ್ಣ ಹೇಳಣ ಅಂತ ಅಂತ ಹೋಗಿ ಫೋನ್ ಮಾಡಿ ಕೇಳಳ್ಬೇಕ ಯಾವಂತರ್ ಅವು ತೋಂಬ ಬರಬೇಕ
ಅದೇ ನಾವ ಒಂದಷ್ಟು ತರ್ಸಬೇಕ ಅದಕ್ಕೆ ಕೇಳಿದೆೆ
ಏ ನೀ ಎಷ್ಟ್ರ ಎಷ್ಟ ಎಷ್ಟ ಬರತ್ತಿನಿಲೆ
ತೋಂಬರತಿನಂದೆ
ನಾನೆ ತಗಂಬರತ್ತಿನೀ ಮತ್ ಯಾಕೆ ನೀ ಬಿಜಾಪುರ ಬರ್ತಿದ್ದ ದಾರ್ವಾಡಗೆ ಹೋಗಿದ್ದೀ ನಾ ತಗಂಬರತ್ತಿನೀ ಹೇಳ ಯಾವ ತರಬೇಕು ಹ ನನಗ ಯಾವೆನ ಗೊತ್ತಿಲ್ಲ ಹೋಗ ಕೇಳ್ಬೇಕು ನಮ್ಮಣಗ ಪೋಟೋ ಹಾಕಂತಳ್ಬೇಕು ಫೋಟೋ ಹಾಕ್ತಾನ ಹೋಗ
ಹ ನೀ ನೀವ ಹೋಗೋದ ಯಾವಾಗ
ನಾವ ಹೋಗದ ಓತ್ನಿ ನಾಳೆ ನಾಡದ್ರಾಗ
ಹೌದಾ ಸರಿ ಅದಕ್ಕೆ ನಾ ಒಂದ ಎರಡ ಬುಕ್ ಬೇಕಾಗಿದವ ಸ್ವಲ್ಪ ಚಲೋ ಹೋಗೋದು ಕಾಂಪಿಟೇಟಿವ್ ಸಂಬಧಪಟ್ಟ ಇಲ್ಲ ಸ್ವಲ್ಪಗ ಹಂಗೆ ಈ ಕಡೆ ಹೊರಗೋಂಟಿದ್ದೆ
ಎ
ಹೆಂಗ ಗೊತ್ತಾಯ್ತಲೆ ನಿನಗೆ
ಏ ನಮ್ ದಿವ್ಯ ದೃಷ್ಟಿ ಆದ್ರಿ ನಮ್ದು ನೀವ ಕೈಯಾಗ ಬಾಟ್ ಇಡ್ಕೊಂಡಿದ ಎಲ್ಲಟು ಗೊತ್ತಾಗಿಬಿಡುತ್ತ ನಮಗ
ಅವ್ವವವ್ವ
ಹೋಗಲ್ಬ ಬಿಡ ಅದ ಹೆಂಗನಾಗಲಕ ಅದು ಬುಕ್ಗಳು ಒಂದ್ ಎರಡು ಬುಕ್ ಹೇಳತಿನೀ ತಗೊಂಬರ್ತಿಲ್ಲ
ಏ ತಂಬ್ರತಿನೂ ನೀವ್ ರೊಕ್ಕ ಕೊಡೋದೆಚ್ಚ ನಾವ ತಂಬ್ರದ ಹೆಚ್ಚ
ಆ
ನೀವು ರೂಕ್ಕ ಕೊಟ್ರ ತಗೊಂಬರ್ತೀನಿ
ನೀನ ನಾಳೆ ಹೋತ್ತಿನಿ ಅಂದ್ರಪರ ಫೋನ್ಪೇ ಮಾಡ್ಸತಿನಿ ಮತ್ತ
ಹ ಮಾಡೋಕ್ ಬಾಂದ ನೀಫೋನ್ ಪೇ ಮಾಡಿದ್ರೆ ಬ ಹ ತುಗೆ ಲತಾಗ
ನಾಿಗೆ ಮತ್ತಫೋನ್ ಹತ್ತ ತರ್ ಯಾರ ಮಲ ಓಂದ ಅಐಕ ನೀನು ಓ ಕೇಳ ಮಲ ಕೇಳಿ ಜಾ
ಮಲ್ತಿಕ್ಷಣ ಕಾರ್ಕೊಂಡ ಹ ಮಲ್ಲಣ
ತಗೊ ಬರ್ತ ಅಂತ ಹೇಳಿದ್ದ
ಏಒಬ್ಲಿ ಅ ಅತಾರ ಸಣ್ಣ ಹುಡುಗದ ತಿಳಿಯಂಗನ್ಂತಗ ಅದಕ್ಕ ಜ್ಯೋತಿ ಬಾಯಗ ಕರ್ಕೊಂಡು ಹಂದ ಕರ್ಕೊಂಡ್ ಬಾರತ್ತ ಮೋ ಸಣ್ಣದದ
ತ ಮ ತ ನಾಳಗೆ ಪನಸ್ ತಗ ಏನ ಹದ ಇದುಲ್ಲ ಹಗೆ ಅದ ಯಾವ್ದ ಪಿ ಸಿ ಎ ಅಪ್ಲಿಕೇಶನ್ ಹಾಕ ಆಕಿ ಆಯಕೊಲ್ಲಾ ಕಡ್ಡಾಯ ಕನ್ನಡ ಬರಬೇಕಂತ ಐತೆ ನಿಮ್ಗೆ ನೀ ಹಾಕಿದ ಪ ಸಿ
ಹಏ ಕನ್ನಡಾಯ ಕನ್ನಡ ಅದೇನ್ ಒನ್ ಟು ಟೆಂತ್ ಕನ್ನಡ ಮಾಧ್ಯಮದ ಕಲ್ತಾರ ಅದ ಬರಂಗಿಲ್ಲ
ಹೌದು ನಾನ್ ಅದೇದ ಯಾವ್ದ ಏನ ಅಲ್ಲಿ ಒಂದ್ ವೇಳೆ ಎಸ ಬದಲ ನೋ
ಏ ಹಂಗೇನಲ್ತಾವ್ರ
ಹಾ ಅದ್ ಕೇಳಿದೆ ಹಂಗ ಹಂಗೆನ ಐತೆನಂತ
ಏನಲ್ಲ
ಒಟ ಒಂದ್ರಷ್ಟ ತ ಕಳ್ತ ಬರ್ಲಾನ ಹ ಹ
ಹಾಗಿದ ನೀಗ
ಆಾ
ಹಾಗಿದೆ
ಯದಕೆ ಕೇಳಿದಿಲ್ಲ ಯಾವ್ದದು ನಗೆ ಅಷ್ಟು ಬಯ್ದರು ಮಾಹಿತಿ
ಆಟ ಹಾಕಿದಲ್ಲ ಪ ಸಿ ಅಪ್ಲಿಕೇಶನ್
ಹ್ಮ್
ಹ ಯಾವ್ದ ಇನ್ನೊಂದು ದೊಡ್ಡ್ರಲ್ಲ ಸಿ ಆರ್ ಡಿ ಆರ್
ಲಯಾದ ಅ ಆ ಬು ಅದನ್ನು ಬಿಡತಾರ ಈಗ ವಿಲೇಜ್ ಅಕೌಂಟ್ ಬಿಡ ಇದರ ಅದೊಂದಾಗಿಗ್ವೇ
ನೋಡ ಅವ ಆಗ್ತ
ಎಲ್ಲ ಸಾ
ಹಕಾಕ ಎಲ್ಲ ಸಾಕಿರಿ ಎಲ್ಲ ಸುಗರಿ ಮವಿ ಹಾ
ನೀ ಆಗಲ್ಲ
ಏ ನಾ ಹಾಕ ನೋ ಎಲ್ಲಕ ನಾನು
ಯಾವಾಗಗಿದೆಲ್ಲಸ
ಪ ಸಿ ಹಾಕಿನನಿ ಸ ಆರ್ ಡಡಿಯರ್ ಹಾಕಿನಿ
ಹ್ಮ್ ಎರಡ ಯಾರು ನೆಟ್ವರ್ಕ್ ಸರ್ವರ್ ಬಿಜಿ ಅದಂದ್ರ ಎಲ್ಲಾ
ಏನು ಹಂಗೆ ಆಗ್ಬಿಡ್ತ ನಾವು ಸಂಡ್ರನ್ಯಾಗ ಹ ಹ ಬಾ ನಾವು ಸರ್ಗ ನಾಯಕ ಪತಿ ನಾವು ಸರ್ವರ್ ಯಾವಾಗ ಬರ್ತಾವ
ಹ ಹೌದು ಸಾವವರ್ ಬರ ಕುಂತ ನಾನನ್ ಏನ್ ಆಯಕಲ ಸಿ ಆರ್ ಡಿ ಆರ್ ಇದು ಸಿವಿಲ್ ಅಷ್ಟ ಆಯತನಿ
ಆಯ್ತೋ ಸೇವಲ್ ಹೊಡಿದತ ನೀನು ನಿಂದ ನಡ್ರಗಡದ ನಿಂದ ನಯಟ್ ಆದ ಆ ರೆಡಿ ಇಂದಿನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಯ್ತಿದ್ದಿ
ಆಗ್ದ ಮಧ್ಯೆ
ಆತ್ಕೋ ಮತ್ತ ಐಟ್ನ್ಯಾಗ ಜಾಸ್ತಿ ಐಟಿರ ನಾವ್ ಇದ್ರರು ಬುಡ್ಡಕ್ಕಿವವಿ ನಮ್ದ್ ಆಂಗಿಲ ಅಸ ಹಲ್ಕ ಬಿ ನ
ಎಕ್ಸಾಮ ಪಸ್ ಹಾಗಲ್ಲ ಎಕ್ಸಾಮ ಪಸ್ಲ್ಲ ಸಧ ನೈಟ್ ಇ ಕೀತನ ಡೈರೆಕ್ಟ್
ಸಾಕು ಎಕ್ಸಾಮ್ ಐ ಟಿ ಇದರ್ ಬರ್ತಿ ಓದ್ತಾರಂತ ಐಟಿ ಇದ ಬರ್ತಿ ಓದ್ತಲ್ಲ ಮ
ಯಾರ ಅಂದ್ರಲೇ ಐಟ್ ಕಡಿಮಿದದ್ ಬಾಳ ಹೊತ್ತರ್ ಬದಿಲ್ಲಾ
ಹಐಟ್ ಕಡಿಮ ಇದ್ರ ಬರ ಹತ್ತಾರ
ಮತ್ತೆ
ಜಿಂದ ನಮ್ ಮುಡುಗ ಒಂದ ದಯ ಕಂಡ ಬೊಡ್ಡ ಕಂಡ ಬಿಡ ಹೋಗ್ತಾನ
ಆ ನಮ್ರೂಮವಾನ ನಾಗರಾಜ್ತ್ತ ಬರೀ ಅದೇ ಒಂದ ಅಾಗದಾರ ಸೋಳ ಮಗ ಇಪ್ಪತ್ನಾಾಲ್ಕು ಗಂಟೆ ಓದದು ಓದದು
ಪ್ರತ್ತನವಾ
ಯ ಸಣ್ಣ ಕೊತ್ತ ವ ನೋಡಾರು ಸಲೋಣ
ಅಂದ್ರೆ ಎ ಪಿ ಎ ಸಿ ಕ್ರ್ಯಾಕ್
ಹೇಳದಲ್ಲ ಏನ್ ಅದಕ್ಕೆ ಕುಂತಾನ ಕುಂತಾನ ಬಂದ ಹೇಳ ಪುರ ಶಟ್ ಮಳಿಬಟ್ಟಣ ಹ ಶೇಸ ಮಾತ್ರ ಪತ್ರಲ್ಲದ
ಕೆಟ್ಟ ಅಬಾವ
ಹಾ
ಹೋದ್ ಹೋದು ಬಂದಿ ಏನಾದ ಪಟ್ಟೆ ಹ ಆ ಏನ್ ನಂದಿನ ಇಂಥ ಪರಿ ಓದ ಚಟ್ಟ ಬರಂಗ ಓದಿದ್ರ ಕಲಾಸ
ಕಲಾಸಿಂದ
ಹ ಹಂಗ ಹೋದ್ರೆನುವಿಲ್ಲ
ಅದಕ್ಕೆ ಮರಯ ನಾವ್ನ ಮತ್ತೆ ಓದಕ್ಕು ಚಲೋ ಚಲ ಬುಕ್ ತರಕ್ ಮಾಡವಿ ಮತ್ತ ಅದಕ್ ನೀ ಹದಾಗಫೋ ಹ ತಗೊತ್ತತಿ
ಏನ್ ನಾವ್ ತದ್ದು ನನ್ಗ್ ಹೇಳ ಯಾವದ ಒ್ ಫೋಡದ ಆಗ್ತದ
ಹ್ಮ್ ಹ್ಮ್ ಮ ಎಾಮ ಮ ಆ ಎಕ್ಾಮ ಬ ಸೆಟಲ್ ಮವ
ಏನು ಯಾವ ಬರದಲ್ಪಾ
ವ ಬಿಡಿದರಲ್ಲ
ಹ್ಮ್ ಅ ಆರಾರ ಬರಂದ ನಾನು
ಹೊದಾ ಮನೆ ಕೇ ಹಸ ಬಿಟ್ರಲ್ಲೇ ನೋಡಿದಾ
ನೋಡಿದೆ ಸ್ವಲ್ಪ ಒಂದು ಒಂದು ಡಿಜಿಟ್ ನಾಗೋಯ್ತ್ ನೋ ಸ್ವಲ್ಪ ಅದು ಹಿಂಗ ಪಾಯಿಂಟ್ ಮ್ಯಾಲ ಮುಂದ ಬರ್ತದೆ ಹಿಂಗ
ಅದಾ ಟ ಹಂಡ್ರೆಡ್ ಮಾಡಿ
ಹನ್ನೆಡು ವಾರ್ಷಿಗೆ ಅದ ಎಷ್ಟ್ ಮಾರ್ಕ್ಸ್ ಬಿದ್ರೆ ಪಾಸ್ ಅದು
ಎ್ಡದ ನನಗೆ
ಎಲ್ಲ ಅದ ನೆನ್ಪ ಅದ್ಮ ಪಾಸ್ ಅದ ಹೇಳ ಹೇಳ ನಾನ ಮಾರ್ಕ್ಸ
ಏ ಎಷ್ಟೋ ಒಂದ್ ನಲ್ವತ್ತೈದ ದಿನ ತಾವಕ್
ಹ ನಂದು ಬರ್ರ ನಲ್ವತ್ ಪಾಯಿಂಟ್ ಎಷ್ಟ ಅ ಹ್ಮ
ಹಾ ಈ ಕವಷನ್ ಎಸ ಆಗಿದ್ದೆ ಹಾಂ ಕ್ವಶನ್ಸ್ ಆಗಿದೆ ಟೋಟಲ್
ನೂರ್ ಕವಷನ್ಾಗ ಒಂದ ಎಂಬತ್ ಹಾಕಿದೀನಿ
ಹವು ನೆಗೆಟಿವ್ ಇರ್ತತದ
ಹೌದೌ ನೆೆಗೆಟಿವ್ ಮಾಡ್ತ ಕಟ್ಟಕ್ಕೆ ಬಾಳ ನೈಡು ಮಾರ್ಚ್ ಕಟ್ಟಾಗಿವ ನಲ್ವತ್ ಬಂದವ ಎಂಬತ್ತಕ
ನಾವನ್ ಮನ್ ಆಗ್ನೂರ್ ಬರ್ದ ಏನಾಗಗ್್ದ ಈ್ಸಲ
ಏ ಅಜನ ಆತ್ೋರು ಕೆಲ್ಸ ನಿಿಂದ
ಭಾರತ ವಿಜನ ಆಗಿದ್ದನೆ ಅದೇ
ಎಂದ ಅವ
ಆಾ
ಹಾ
ರೆಿಸಲ್ಟ್ ಬಿಟ್ಟಿಲ್ಲ ರೆಿಸಲ್ಟ್ ಬಂದ ನೋಡ್ಬೇಕದ ಏನ್ದನ ಹ್ಮ್ ಏನು ಫಿಸಿಕಲ್ ಆಗ್ಬೋದಕ್ಕಾ
ಹ ಕಲದ ಿಜಿಕಲ್ ಇ್ದ್ರ ನೀ ಹ ಿಜಿಕಲಲಿ ನೀ ಪೂರ್ತಿ ಪಾಸ ಅಲ್ಲ
ಎಂಗಂಗ
ಕ ಇದ್ದ ನೀ ಪಾಸ್ಟ್ಟನೆನೆ
ಎಂಗ ಪಷ್ಟ
ಏ್ ಐ ಟಿ ಇ ಚೆಸ್ಟ್ ಆದ ಇನ್ನೇನ್ ರನ್ನಿಂಗ್ ಆದ
ರನ್ನಿಂಗ್ ಹೊಡವಕ್ಲ್ಪಾಐದ್ ನಿಮಿಷ ಎಲ್ವತ್ತು ಸೆಕಂಡ್ದಾಗ ಹದ್ನಾರುರು ಮೀಟ್ರ
ಬರ ಒಂದ್ ನಿಮಿಷದಾಗ ಮೂರು ಕಿಲೋಮೀಟರ್ ೋಡಿದ ನೀನು ಇವೆಲ್ಲ ಅಪ್ಪ ಜವರಲ್ಲ ಹೇಳಕ ಹಬಡ ಅ ಅಂದ ಬಿಡು ನೋಡಿದೇ ನೋಡಿದಿ ಅಲ್ಲಾ
ಅಲ್ಲ ಒಂದ್ ನಿಮಿಷದಾಗ ಒಂದ್ ಏನ್ ಏನ್ ಸುಮ್ಮನೆ ಆಐತಿ ಏನ್ ಅಷ್ಟ ಹೊೋಡ್ಬೇಕಂದ್ರೆ
ಏಯ್ ಕಂಡ ಬಿಡ ತಿದ ಒತ್ತು ಓಡ್ತಂದನ ಕುದು್ರ ಹೊಡಿದಂಗ ಅ್ದ
ಹ ಆಗಲ್ಪಾ ಹೆಂಗಗೆ ಅನಸ್ತದೆಲ್ಲ ಆಗಲ್ಲ
ರಗೋಡ್ ಹೊಡ್ತದೆ ಹಂಗೇನಲ್ಲಾ ಆತ್ ಕೆಲ್ಸ ಹಂಗಾರ
ರರಿಿಸಲ್ ಅ ತಾರೆ ಪುತ ಎಕ್ಾಮ ಪಸ್ ಆ್ತಿಲ್ಲತಿ
ಇಲ್ಲೆಲ್ಲಿ ತೋಿ ಸರಿ ಸಾ ನಿಂದ ಟೆನ್ಷನ್ ತಬೋಡ
ಆಯ್ತ ಆಯ್ತ ನೋಡ ನಿನ್ ಮಾತ ಮ ಅ್ರ ಆಲಕ್
ಹ್ಮ್ ಆಯ್ತ ಹೋಗ ಹೋಗೋ ಟಮನಾಗ ಫೋನ್ ಅಸ್ತ ಅಂತ ಏನ್ ಫೋಟೋ ಡ ಹಾಕದ ಫೋನ್ ಪೇ ಅದ್ ಮಾಡ್
ಹ್ಮ್ ಸರಿತ ಅಷ್ಟ ಮಾಡ ಮಗಸ್ತಾ ನಳಗ್ ೋ
ಹಾ
ಹ